ಹಾ ಆರಾಮಿದೀನಿ ನೋಡ್ರಿ ನೀವು
ಆರಾಮ ಇದೀವಿ ನೋಡ್ರಿ ಎಲ್ಲ ಇದಿರಿ ನೀವು ಸಮಾಚಾರ
ನಾವು ಇವಾಗ ಕಾಲೇಜ್ ಮುಗೀತು ನೋಡ್ರಿ
ಕಾಲೇಜಿ ಈಗ ಮುಗಿತೇಂಡ್ರಿ
ಅದು ಮಲ್ಬರಿಗಿಡ ರೇಷ್ಮ ಗಿಡಿ ಅಂತಾರ ನೋಡ್ರಿ.
ಹಾ ಹೌದೌಲ್ರಿ ರೇಷ್ಮೆ ಗಿತಕ್ಕ ಇಲ್ಲೇ ನಮ್ ಕಾಲೇಜ್ನ ಅ ಆದೇ ಮಾಡ್ಸಕತ್ತಾರಿ.
ಅಲ್ಲಿ ಬಂದ್ ಅದು ರೇಷ್ಮಗಲೋಳಗೆ ಅದು ಎಳಿಯಾರದ ಆಗ್ಬೇಕಂತ ನೋಡಪ್ಪ ಯಪ್ಪ ಅಪ್ಪ ಅದು.
ನಮ್ದ ಏನಿಲ್ರಿ ಸಿಲಿ ರೇಷ್ಮೆ ಇರ್ತಾವಲ್ರರಿ ಫುಲ್ ನಾವ್ ರೇಷ್ ರೇಷ್ಮೆ ಎಲ್ಲ ಬೆಳಸ್ತೀವ್ರಿ ನಮ್ಮ್ಊರಾಗ ಎಲ್ಲ ರೇಷ್ಮೆ ಇದು ಮಾಡ್ತೀವ್ರಿ ರೇಷ್ಮೆ ರೇಷ್ ಇಲ್ಲಿದ್ದ ಮೈಸೂರು ಅಕಡೆ ಚಾಮರಾಜನಗರ ಕಡೆಲ್ಲ ನಮ್ದೆ ಟ್ರಾನ್ಸ್ಪೋರ್ಟ್ ಇರ್ತ್ರಿ. ನಮ್ದೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಗಿ. ಟ್ರಾನ್ಸಪ್ರೊಟೇಷನ್ ಎಲ್ಲ ನಮ್ದೇ ಎಲ್ಲ ಮಾಡ್ತೀವ್ರಿ ನಾವು ಮತ್
ಈಗ ಇಲ್ಲಿ ಅಡ್ರೆನ್ಸ್ ಹಾಕತ್ರಿ ಇವಾಗ ಅದು ಅಡ್ರೆಸ್ಗೆ ಹೋಗ್ಬೇಕ್ರ ಇವಾಗ.
ನಮ್ದು ಅಟೆಂಡೆನ್ಸ್.
ಹಾ
ನಮ್ದ ಒಂದ್ ಅಟೆಡಸ್ ಐತ್ರಿ.
ನಮ್ದ ಆಟೆನ್ಸ್ ಆಗ್ಬೇಕ್ರೀ ಅಣ್ಣಾ ರಾಹುಲ್ ಫೈವ್ ಸಿಕ್ಸ್ ಫೈ ಸೇ ಫೈ ಸಿಕ್ಸ್ ಸೆವೆನ್ ಜೀರೋ
ನಿಮ್ ನಿಮ್ಮ ಹೆಸ್ರ ಏನ್ರಿ.
ಯಾರಿಲ್ಲ ನಮ್ಮ ಹೆಸರು ರವಿಚಂದ್ರ ನೋಡ್ರಿ ನಿಮ್ಮ ಹೆಸ್ರೀ.
ನಮೆಸ್ರು ವಿಜಯ್ ಪರಿಸರ ಹೇಗಿದ್ರಿ ನಿಮ್ ಕಡೆ.
ನಮ್ ಕಡಿ ಪರಿಸರ ಇಲ್ಲಿ ಪರಿಸರ ಹಾಳ್ ಮಾಡ್ಬಂತ ಅವ್ರ ಅಂತರ್ರಿ. ಇಲ್ಲಿ ಬೆಂಕಿಚ್ಚರಿಲ್ಲಿ ಇಲ್ಲಿ ಯಾವುದೋ ಗಿಡಗಳು ಕಟ್ ಮಾಡಿ.
ಜಾಸ್ತಿ ಗಾಳಿ ಗಾಳಿ ಬಿಟ್ಟಿದೆ ನೋಡ್ರಿ. ಇಲ್ಲಿ ಉಮೇಶ್ ನಾಯಕ್ ನಾಯಕ್ ಅದಾನ ನೋಡ್ರಿ ಬೆಂಗ್ಳುರ್ ವೊಗಿದ್ನಲ್ರರಿ ಎ ಹೇಳಾರದಂಗ.
ಹಾ ಅವ್ರೇನ ನಮೂರಿಗೆ ಬಂದಿದಿರು ಒನ್ ಸಲ ನಮ್ಮ ಊರಿಗೆ ಬಂದಿದಾವ.
ಹ ಅವ ಬೆಂಗ್ಳೂರಿಗೆ ಹೇಳಾರ್ದಂಗೆ ಹೋಗ್ತಾಂನ್ರಿ ಹುಡ್ಗಿರ್ಣಕ್ಯಂದು.
ಅವ ಶಿವಮೊಗ್ಗ ಹತ್ರ ಅಂತೇಳಿ ಬೆಂಗಳೂರ್ಗ ಹೋಗ್ಯಾಂರಿ. ಅವ್ರೇನ್ ಅಡ್ರೆನ್ಸ್ ಆಗವಲ್ರಪ್ಪ ಇವ್ರು.
ಅಟೆಂಡೆನ್ಸ್ ಸಾಕ್ಸ ನಂದ್ ಒಂದ್. ಹಾಕ್ಸ್ ಅಂತ ಹೇಳ್. ಪ್ರದೀಪ್ ಫೈವ್ ಸೆವೆನ್ ಒನ್ ಫೈವ್. ಅಲ್ಲಿ ಕೆಲ್ಸ ಮಾಡಬೇಕೆನ. ಏನ್ ಕೆಲ್ಸ ಮಾಡಕೇನ್ರಿ ನಾವ ಎಲ್ಲಾ ಮಾಡಿವ್ರಿ ಇಷ್ಟ ಮಟ.
ಅಂತಸ
ಎಲ್ಲ ಸು ಸುಡತಿದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ.
ಇಲ್ಲ ಇಲ್ಲಂದ್ರ ಕೇಳಬೇಡದ ಎನ್ ಇಲ್ಲಿ ಅವರ್. ಇಲ್ಲಿ ಅವರೇ ಮಾಡ್ಬೇಡದಂತಾರೀ ಅಲ್ಲಿ ಬೆಂಕ್ ಹೆಚ್ ಅಲ್ಲಿ ಬೆಂಕಿ ಹೆಚ್ಚಿ ವಬ್ಬನು ಅಲ್ಲು ಹೊರಗ ಬಂದಿರ್ತಾರೆ ಅವ್ನ. ಅವನಿಗಿ ಅಲ್ಲ ಅಲ್ಲ ಅಂತ ಕರಿತೀವಿ ನಾವು. ಅವನು ಬೆಂಕ ಹಚ್ಚಿದ್ದಾನ ಅವನಿಗೆ ಬೆಂಕ ಹಚ್ಚಿದಾನ.
ಹೌದೌದ್ರಿ ಅದೇ ಕೆಲ್ಸ ಮಾಡಕಂತ್ರಿ ನಾವು ಮಾಡಬೆಕಾಂತ್ರಿ.
ಎನ್ ಎನ್ ಕೆಲ್ಸ ಮಾಡ್ಬೇಕು ಯಾರು ಹಾ ರೀ ಹಾ ರೀ.
ಅಲ್ರೀ ಈ.... ಈಗ ನಮ್ಮ ಇದ ನಿಮ್ಮ್ಊರಾಗ ಸ್ವಲ್ಪ ಎಲ್ಲಾ ಗಿಡಗಳನ್ನ ಗಿಡ ನೆಡಸರಿ
ಹೊಸ ಬರ ನೀವ್ ಯಾರ್ ರೀ ಎ ಮಂಜೂ ಬ್ರೋ ನೀವು ಯಾರ ಅವರ ಯಾರ್ ಮಾತಾಡಿದ ಇವಾಗ....
ತಮ್ಮ ರೀ ನಮ್ ತಮ್ಮ ಅವ... ನಮ್ ತಮ್ಮ ಅವಾಗವಾಗ ಮಾತಾಡ್ತಾರತನ್ರೀ ಈಗ ನಮ್ದೊಂದ ಬಿಸ್ನೆಸ್ ಐತ್ರಿ ನಲ್ವತ್ ಕೋಟಿದ.....
ಹಲೋ ಸರ್ ನಮ್ದೊಂದ ಬಿಸ್ನೆಸ್ ಐತಿ ನಲ್ವತ್ತು ಕೋಟಿದು
ನೀವ್ ಯಾರ್ ರೀ.....
ನಲವತ್ತ ಕೋಟಿದು ಒಂದ್ ಬಿಸ್ನೆಸ್ ಐತೆ...
ಅಲ್ಲ ಯಾರ್ಯಾರೋ ಮಾತಾಡಕತಿರಪ್ಪಾ.
ನಲ್ವತ್ ಕೋಟಿ ಒಂದ ಬಿಸ್ನೆಸ್ ಇತ್ ರಿ ನಮ್ದ...
ಅಲ್ಲ ನೀವ್ ಹೆಸರ ಹೇಳ್ರಿ ಫಸ್ಟ್ ಆ ವಿಜಯ ಕುಮಾರ್
ನಾನೇ ರಿ ವಿಜಯ ಕುುಮಾರ್ ಏ ಇಲ್ಲಾ ವೆ ಹಂಗ ಗಾಳಿ ವಾತಾವರಣಕ್ಕೆಲ್ಲ
ಏ ಹೊಜ್ಜ ಹ ಹ ಹ್ಹಂಗೇನ ರಿ ಅವು ಇಲ್ಲಿ ಪರಿಸರ ಅಂದ್ರ. ನಾವು...
ಡಿ ಕೆ ಪಾಟೀಲ್ ಸರ್ ಅಲ್ರರಿ ಅವರು ನೀವು ಕರೆಕ್ಟ್ ನೋಡಿಲ್ರರಿ ನೀವು.
ಯಾರ ರ ಹ
ನೀವ ಏನ ತಲೆ ಕೆಡೆಸಕೋಬೇಡರಿ ನಮದ ಒಂದ ಬಿಸಿನೆಸ್ ಐತಿ ನಲ್ವತ್ತು ಕೊಟ್ಟಿದ್ದ ನೀವ ಪಾರ್ಟನರ್ಶಿಪ್ ಆಗ್ಬಿಡ್ರಿ ನಾನ ಎಲ್ಲಾ ಮಾಡಿ. ಈ ಪ ಬರೀಲ್ಯ ಜಾಬ ಗಿಬ್ ಏನ್ ಉಪಯೋಗಿಲ್ರರಿ ಈಗಿನ ಕಾಲಕ್ಕ.
ನಾವ್ ಜಾಬ್ ಯಾರ್ ಮಾಡ್ತ. ಅಂತ ಜಾಬ್ ಮಾಡಲ್ಲ ನಾವು ರೈತರ ಇದ್ದೀವಿ ಹೊಲಾ ಐತಿ ನಮಗ ಒಂದ್ ಹತ್ತ ಎಕರೆ ಹೊಲಾ ಐತಿ ಆ ಹೊಲ್ದಗ ಕೆಲಸ ಮಾಡಿದ್ರ ಸಾಕ್ರಿ.
ತ್ರಿ ಒಂದ್ಐದರ ಎಕ್ರರೆ ಹೊಲ ಐತ್ರಿ ನಾವೆಲ್ಲ ಹೊಲ ಬೇಸಾಯ ಗಿಸಾಯ ಮಾಡ್ತವ್ರರಿ ಎಲ್ಲ ಟ್ಯಾಕ್ಟರ್ ಗಿಕ್ಟರ್ ಅದಾವ ರಿ. ಈಗ ಬೈಕಿಗೀಕಕ್ಕೆಲ್ಲಾ ನಡೆಸ್ತೀರಿ ನಾವು ಅವೆಲ್ಲಾ ಊಳನ ಮಾಡ್ತವಿ. ರಿ ನೀವ ಏನ್ ತಲೇಕೆಸಕೋ ಬೇಡ್ರಿ ಪಾರ್ಟನರ್ಶಿಪ್ಗಷ್ಟ... ನೀವ ಹಾಕ್ರಿ ಏನ್ ತಲಿಕೆಸ ಬೇಡರಿ ರಕ್ಕದ ದೇನ ನಾವ ಎಲ್ಲ ಬೆಳಸ್ತವ್ರರಿ.
ನಮ್ಮ ಹತ್ರ ಟ್ಯಾಕ್ಟ್ರ್ ಬೈಕ್ ಅಂತೆಲ್ಲ ಯೂಸ್ ಮಾಡದ್ರೀ ಯಾಕೆಂದ್ರೆ ನಾವು ಪರಿಸರ ಹಾಳ ಮಾಡೋದ್ರೀ ನಾವು... ನಮ್ಮ ಹತ್ರ ಸ್ವಚ್ಛ ಐ ಹತ್ತ ಇದ್ದವ್ರೆ. ಅತ್ತದ್ದಾವ ನಮ್ಮ್ ಅಪ್ಪನವರು ಒಂದು ಮೂವರ್ ನಾಲ್ಕ ಮಂದಿ ಆರೀ. ಹರಾ ಮಾಡಕ್ತಾರಲ್ಲ ಇಂತು ಟಾಕ್ಟರು. ಬೈಕ್ ಅಂತೆಲ್ಲ ಯೂಸ್ ಮಾಡದರಿ
ಏ ನೀವ ಏನ್ ತಲೆ ಕಡಸ ಮಾಡ್ರಿ ನೀವು ರೊಕ್ಕಷ್ಟ ಹಾಕ್ರ ನಾವೆಲ್ಲ ಮಾಡ್ತೀವ್ರೀ ಅಣ ತಂಬ್ರರಿ ಏನ್... ತಲೆ ಕೆಡ್ಸ ಮಾಡ್ರಿ ನೀವು ನೀವು ಇನ್ವೆಸ್ಟ್ಮೆಂಟ್ ಅಷ್ಟ ಮಾಡ್ರಿ ನಾವೆಲ್ಲ ಮಾಡ್ಕೊಂತೀವಿ... ಬ್ಯಾಂಕಿ ಗಿಂಕಿ ಎಲ್ಲ ನಾವು ಅಡ್ಡಡ್ತಿವರಿ ನೀವ ಏನ್ ತಲಿ ಕೆಡಸ ಮಾಡ್ರಿ.
ಬಾರಣ ನಮ್ಮಲ್ಲರ.
ಏನ್ ರೀ...
ನ ಯಾರು ನಂಬಲ್ಲ ರೀ... ಸ್
ಏ ಹಂಗೆಲ್ಲ ಇದ್ ಮಾಡ್ಬಡ್ರಿ ನೀವ ಏನ್ ತಲಿ ಕೆಡಿಸನ್ಕ ಹೋಗಬಡ್ರ ನಾ ಮಾಡ್ತೀವಲ್ಲಾ... ಇಲ್ಲಿ ಉಮೇಶ್ ನಾಯಕ್ನವರು ನೋಡ್ರಿ ಎಲ್ಲಾ ಬಿಸ್ನೆಸ್ ಮಾಡ್ಕಂದ್ ಎಲ್ಲಾ ಇದ ಮಾಡ್ಕಂದಾರೀ ಅವರು. ಇದು ರ ಸೆರಿಕಲ್ಚರ್ ಗಿರಿ ಕಲ್ಚರ್ ಅನ್ಕಂತ ಇವ್ರು ಮೊನೊಕಲ್ಚರಿಂಗ್ಗ್ ಮಾಡಿ. ಮತ್ತೆ ಮಶ್ರೂಮ್ ಫಾರ್ಮಿಂಗ್ ಮಾಡಿ ಮಶ್ರೂಮ್ ಫಾರ್ಮಿಂಗ್ ಅಂದ್ರ ಮಾಡಿ ಎಲ್ಲಾ ಮಾಡ್ಯರ. ಸರಿ ಕಲ್ಚರ್ ಅಂದ್ರ ಸ್ಲಿಕ್ಕಮೊ ಗೀಳ್ಕೊಮೊ ಎಲ್ಲ ಬೆಳತಾರಲ್ರರಿ ಅದ್ ನೋಡ್ರಿ. ಸಿಲ್ಕ ಹಮ್ಮ ಅಂದ್ರ ಅದೇೀ ಮತ್ತ ರೇಷ್ಮೆಳ... ನಾನ್ ಹಾಯ್ ಕೊಡ ಅನ್ ಅದ. ಮಶ್ರೂಮ್ ಮಶ್ರೂಮ್ ಫಾರ್ಮಂಗ್ ಇಷ್ಟನ್ ಗದತ್ತಲ್ರಿಮಗೆ... ಏ ನನ್ ಕಟ್ ಮಾಡಾಡ ಏನ್.
ಅದೇ ಮಶ್ರೂ್ಂದ್ರರೆ ಏನಂತ ಕೇಳಿನನ ರೀ...
ಹ್ಮ್ ಹ್ಮ ಸರಿ ಬಿುಡ್ರಿ ನೀವ ಅಂತಲ್ಲಿ ಕೆಲ್ಸ ಮಾಡದ್ರ ಬಗ್ಗೆ.
ಹಾ ಅಂತ ದಡಸಿಳ್ಸ ಕಿ ನೋಡ್ರಿ ನಮ್ದು ಇವಾಗ ಏನು ಇಲ್ಲ ನಾವು ಓದದ.
ನಾವ ಓದೋದ್ಗೋದ್ ಏನಲ್ಲ ನೋಡ್ರಿ ನಮ್ ಕಡೆ ಏನಲ್ಲ ಸುಮ್ಮ್ ಮಾತಾಡೋದು ಸುಮ್ನೆ... ಕತ್ತಾಡದ ಅಷ್ಟ ಬಿಟ್ರಿ ಏನಲ್ ನೋಡ್ರಿ.
ತಂತೆ
ದಣಂಡಿನವರು ಮಾತಾಡ್ತಾರಂತ.
ಬಾಡ್ರಿ ಅವ್ರಿಗೆ ಬ್ಯಾಡ್ರಿ ಅವ್ರಿಗೆ ಅವ್ರಿಗೆ ಬಾಡ...
ಸ್ವಲ್ಪತ್ತು ಕೊಡ್ತಾ ರೀ ಮಾತಾಡ್ತಾರಂತ.
ಕೊಡ್ರ ಒ ನೋಣ ಹಾಂ ಅಲೋ ರೀ ಏನು ರೀ...
ಆಮ
ಹೇಳರೀ
ನಿಮ್ ಮೊಸರ್ ಕಾಲ್ದಾಗ ಆದ ಸ್ವಲ್ಪ ಗಿಡ ಪಡ ಬೇಯ್ರಿ ನೆಡ್ರಿ...
ನಮ ಮೊಸರು ಕಲ್ ಬಗ್ಗೆ ನೀವ್ ಯಾಕ ಮಾತಾಡ್ತರ ನಮ್ಮ ಬ... ರ ಬಗ್ ಬಗೆ ನಾವು ನೋಡ್ಕೊಂತೀವಿ... ನಿಮ್ರ್ ನಿಮ್ಮ್ರ್ ಯಾವ್ದ್ರಿ ಮೊದ್ಲು ಹ ಅದ ಮತ್ತೆ ತವ್ರಗ ಇರಾಗ. ತ
ಏ ಹಂಗಲ್ರಿ ಈಗ ನೋಡ್ರಿ ನಿಮ ದೇವದುರ್ಗದಾಗ ಎಲ್ಲಾ ವಾಹನಗಳ ಸಂಖ್ಯೆಚ್ಚ ಪರಿಸರ ಮಾಾಲಿನಯಾ ಕುಂತತ್ರಿ ನೀವು ಎಲ್ಲಾ ಗಿಡ ಪಡ ನೆಡ್ಬಕ್
ನಾವ್ ಒಬ್ಬರು ಮಾಡಿದ್ರೆ ಹಾಗಾದ್ರೀ ಪ್ರತಿ ಪ್ರತಿಯೊಬ್ಬರು ಮಾಡ್ಬೇಕ್ರ ನಾವೊಬ್ರು ಮಾಡಿದ್ರೆ ಪರಿಸರ ಪರಿಸರ ಪರಿಸರ ಅ ಆಗಲ್ಲರಿ ನೊಬ್ಬರು ಮಾಡಿದ್ರ ಎಲ್ದಾರ ಮಾಡಿದ್ರ ಆತದರಿ ಅದು ಯಾ ಕರಿಕತ ನೋಡ್ರಿ ನಿಮ್ಮನ್ನ
ಅಲ್ರರಿ ನಿಮ್ಮ ದೇವದುರ್ಗ ಕರಿಂಜಿ ನಾಯಕ್
ನಿಮ್ ಯಾರ ಕರತ್ತ ನೋಡ್ರಿ ನ್ ಮಾಡ್ ಕೆಲ್ಸ ಹ ಹುಡುಗ ಹೋಗಲ್ಲ್ಲಾಕ್ಡ ಹುಗ
ಹಾ ಹೇಳ್ರಿ ನಿಮ್ ಕರಿ ನ ಹೇಳದ. ಒಓರಿ ಮತ್ತ ಹೇಳರಿ ಡಂಡಿನವ್ ನೋಡಿದಿಲ್ರಿ ಮಸರ್ಕಲ್ಲ ಏನ ಮಾತಾಡ್ತಾರ ಗೊತ್ತಲ್ರಿ ನಿಮಗೆ
ಅವು ಏನ ಮಾತಾಡಕತ್ತಾರ ಅವರು
ಅವ್ರ ಮೊರು ಕಲ್ಲ ಏೋ ತವರ್ಗಿದ್ರ ಮೊಸ ಕಾಲ್ಲ ಏನನ್ ಅಂತಾರೆರಿ ಅವ್ರಲ್ಲ ಊರ್ಗಿರಲ್ಲಾ ಟ್ರಾವೆಲಿಂಗ್ ಮಾಡ್ತಾರೆ ಇವ್ರಲ್ಲ ಟ್ರಾವೆಲಿಂಗ್ ಹೊತ್ತಿ ಮಾಡ್ತಾರಲ್ರು ಟ್ರಾವೆಲಿಂಗ್ ಮಿ ಬಿಜಾಪುರ್ ಬಿಜಾಪುರ್ ಕಸ ಧರ್ಸ್ಥ
ನಾವು ಅವ್ರೂ್ರ ಬಗ್ಗೆ ನೋಡ ನಮ್ಮೂ್ರ ಬಗ್ಗೆ
ನೀ ಏನ್ ತಲಿ ಕೆಡ್ಸ ಕಡ್ರಿ ಅವ್ರು ಟ್ರಿಪ್ಗೆ ಕರ್ಕೊಂತಾರೀ ನೀವ್ರಾಮ ಮಾತಾಡ್ರಿ ಅವ್ರು ಕೂಡ ಅವ್ರೆಲ್ಲಾ ಕರ್ ನೋಡ್ಕೊ ಅಂತಾರ ರೀ ನೀ ಅವರು ಏನು ಏನು ಡಿವೈಡ್ ಸಿಸ್ಟಮ್ ಇಲ್ರೀ ಅವ್ರ್ದಲ್ಲ ಒ್ ಸೈಡ್ ಎಲ್ಲಾ
ಹೊಸ ಹೇಳ ಐತ್ರಿ
ಹಾ
ಅವ್ರು ಅವ್ರ ಊರ್ ಬಗ್ ನೋಡ ಹೊಲ್ ನಮ್ಊರಾಗಿ ದಡರ್ಬೇಕು ಪಾ ಇದು ವಾಹನಗಳ ಸಂಖ್ಯೆ ಬಾಳ ಆಗದ ಏನು.
ಮಲ್ವೇರಿ ಫ್ಲಾಟಾಗ್ ಕರೆಯಕತಾರ್ ಬರ್ರಿ ನೀವು ಆಮೇಕ್ ಉರ್ ಗಿರ್ ಎಲ್ಲ ಮಾತಾಡೋಂತತ್ರಿ ನೀವು
ಇದ್ದಾಳೆ ರವಿ ತೇಜ್ ಅಂತ ರವಿ ತೇಜ್ ವೆಂಕಟಲಕ್ಷ್ಮಿ ಅಂತೇಳಿ.
ತಿರುಪತಿ ಐದ್ ತಿರುಪತಿ ಹೈದರಾಬಾದ್ ಹೀರಾಬ್ ಆಡಡ್ತಾರಲ್ರರಿ ನೀವ್ ಆಂಧ್ರ ಸೈಡ್.
ಹಾವ ತಿರುಪತಿ ಅಂದ್ರೆ ಪ್ರತಿ ಸಾಲ ಪ್ರತಿ ವಾರದಾಗ ಒಂದ್ಸಲ ತಿರುಪತಿಗೆ ಹೋಗ್ತೀವಿ ಅಲ್ಲಿ ಒಂದು ಏಳ ದಿನ ಇರ್ತಿವಿ. ಅಲ್ಲಿಂದ ಒಂದು ಗುಡ್ ಅಲ್ಲಿ ಹಿಂಗ ಗುಡ್ಡ ಇದು ಗುಡ್ಡ ಬಡ್ಡ ಹತ್ತಿ ಹತ್ತು ನಿಮಿಷ ತಗೊಂತ್ರಿ. ತಿರುಪಟಿಗೆ ಎಲ್ಲ ಗುಡ್ಡ ಐತ್ರಿ ದೊಡ್ ಗುಡ್ ದೊಡ್ ದೊಡ್ ಗುಡ್ಡ ಅವ್ರಿ ಅಲ್ಲಿ ನೋಡ್ರ ಪರಿಸರ ಪರಿಸ ಅದು ತಿರುಪತಿ ಹೋಗ್ಬೇಕಂದ್ರೆ ಅಮರಾವತಿ ತಿರುಪತಿ ಅನಂತಪುರಂ.
ಆಯ್ತಾಯಯ್ತ ಬಿಡ್ರಿ ನಾವ್ ತಿರುಪತಿ ಎಲ್ಲ ಅಡಡಿದ್ರಿ ನಾವ ಹೈದರಾಬಾದ್ ಚಾರಮಿನಾರ ಅಷ್ಟ ಅಡಡರೀ ನೀವೇನ್ ತಲೆ ಕೆಡಿಸ್ಕೊಣಬೇಡ್ರಿ ಒಂಡರ್ಲ ಗಿಂಡೇರ್ಲ ಎಲ್ಲ ಅಡ್ಡಾಡವ್ರಿ ನಾವು ತಿರುಪತಿ ಆಗ ಎಲ್ಲಾ ಹೈದ್ರಾಬಾದಾಗ.
ಹೈದರಾಬಾದ್ ಚರ್ಮನಾಗ ಏನಿಲ್ಲ ತಿರುಪತಿಗ ಐತ್ರಿ ತಿರುಪತಿ ಅಮರಾವತಿ. ಅಮರಾವತಿ ಅನಂತು ಪುರಂ ಇವ ಕಡೆ ತಿರುಗಾಡ್ಬೇಕ್ರಿ ನೀವು ವಿಜಯವಾಡ ತಿರುಗಾಡ್ಬೇಕ್ರಿ.
ಎಲ್ಲ ಅಡಡಿವ್ರೀ ನವು ಹೈದರಾಬಾದ್ ಆಗ ಚಾರ್ಮಿನರ್ಗ ನೂ ರೂಪಾಯಿಕ್ ಒಂದ ಬಟ್ಟ ಎಲ್ಲ ಹೊಡ್ತಲ್ರಿ ಮಾಡ್ತಾರ ಅಲ್ರಿ ಎಲ್ಲ ನಾವ್ ಅಲ್ದಾಡಿವ್ರಿ ಚಾರಮಿನಾರ್ ಇಪ್ಪತ್ ರೂಪಾಯಿ ಕೊಡ್ತಾರೀ ಅಲ್ಲಿ. ನೀವ ಏನ್ ವಾಚ್ಮನ್ ಕೆಲ್ಸ ಮಾಡ್ತಾ ಅಂತ ಹೇಳಿದ್ರಿ ಒಬ್ಬೊಬ್ರಿ ಇಲ್ಲಿ ಅದಕ್ಕೆ ಕೇಳಕ್ತೀರೀ ನಿಮ್ಗೆ. ವಾಚ್ಮಾನ್ ಕೆಲ್ಸ ಮಾಡ್ತಾ ಅಂತ ಹೇಳಿದ್ರಿ ನೀವು ನೀವು ಪಿ ಆಗೋಬದ್ಲು ವಾಚ್ಮೆನ್ ಆದ್ರರು ಚಲೋ ಆತ್ತಿತ್ತ ಅನ್ಕತಿದ್ ಉಡ್ರಿಲ್ಲಿ. ಇಲ್ಲಿ ಮಲ್ಲಿಕಾರ್ಜುನದು ಅಂಡಿನ ಮತ್ತೆ ನಿಚೇಶ್ವರ ಕದಿದ್ರಿ ಹೆಂಗರಿ ಮತ್ ನಿಮ್ ಮಾತ್ ಹೇಳ್ರಿ.
ಯಾಕ ಕೊಡ್ತಿರ್ ರೀ ಫೋನ್ ನೀವು ನಾವ್ ಬೈ
ಅವ್ರ್ ಯಾರ ಕೊಡ್ಡಿಲ್ರರಿ ಅವ್ರು ಹೇಳ್ಕಂತಾರೀ ನಿಮ್ ಬಗ್ಗೆ.
ಅವ್ರಿಗೆ ಹೆಂಗೆ ಗೊತ್ತೈತ ಅವ್ರಿಗೆ. ಅವ್ರಗ್ ಮತ್ತ್ ಹೆಂಗ ಗೊತ್ತೈತ ಅವ್ರಿಗೆ ಎಲ್ಲ ನಿಂಗ್ ಗೊತ್ತತನ ಅವ್ರಿಗೆ.
ಯ್ ಅವರೆಲ್ಲ ಯಾಷ್ಟೊಂದು ಸಿಂಪಲ್ ಅವರೆಲ್ಲ ದೊಡ್ ದೊಡ್ ಮಂದಿ ಕೂಡ ಅಡಡ್ತಾರೀ. ಉಮೇಶ್ ನಾಯಕ್ ಇಲ್ಲೇ ಬರಕತ್ತನ್ರಿ ಅವಲಸ ನೋಡ್ರಿ.
ನೀವ ಏನ್ರೀ ತಕ್ರಪ್ಪ ಅವ್ರ ಇಲ್ಲ ಅಣ್ಣ ಕಟ್ ಅಯ್ತು. ಏನ್ ಕೆಲ್ಸ ಮಾಡ್ರಿ ನೀವು ಇ ತಕ್ರ ಹೆಂಗ್ರೀ ನಿಮ್ದ ಹೇಳ್ರಿ. ಮತ್ತೇನ್ರಿ ಹೇಳ್ರಿ ಸಮಾಚಾರ.
ಮತ್ತೇನ್ ಇಲ್ಲ ನೋಡ್ರಿವಾಗ ಹಾಸ್ಟೆಲ್ ಹೋಗ್ಬೇಕ್ ಇವಾಗ ಊಟ ಮಾಡ್ಬೇಕು ಆಮ್ಯಾಗ ಗ್ರೌಂಡಿಗೆ ಹೋಗ್ಬೇಕು ಅದು ಕ್ರೀಡಾ ಕ್ರೀಡಾಂಗಣ. ಅಲ್ಲಿ ಹೋಗಿ ಕರಿತಾರೆ ಸರ್ ಇದಾರೆ ಐ ಪಿ ಎಸ್ ಆ ಅದೇ ಆಗಕಂತಾರೀ. ಅಂಗಿದ್ರೆ ಆಗಬೋದಳ್ರಿ
ಪಿ ಎಸ್ ಐ ನಿಮ್ನ ಆತ ಅಂತ ಮಾಡ್ತಂತ ಇದ್ ಮಾಡಿವ್ರಿ. ಎಸ್ ಐ ರವಿತೇಜ ಅವ್ರ್ ಮಾಡ್ತ ಅಂತ ಇರ್ತಿವ್ರಿ ನಾವೆಲ್ಲಾ ನೀವ್ ತಲಿ ಕಡಸಿ ಮಾಡ್ರಿ.
ಹಾ ರೀ
ಆಯ್ತ ಮಾತಾಡ ಕಟ್ಟ ಆತ ಮಾತಾಡ್ಲಿ ಕತ್ತ ಆತಾನ ಮಾತಾಡ್ ಕತ ಮಾತಾಡ್ಲಿ